ಹ
ನಮ ನಮಸ್ತೆ.
ನಮಸ್ತೆ ಆರಾಮಿದ್ದೀರ.
ಹಾ ಆರಾಮಿದ್ದೀವಿ ನೀವು.
ಹಾ ನಾನ್ ಆರಾಮಿದ್ದೇನೆ ನಿಮ್ಮ್ ಹೆಸರು. ನನ್ ಹೆಸರು ಅಮಿಷಾ ಅಂತ.
ಹಾ ಹೌದಾ ನೀವೇ ಓದ್ತಾ ಇದೀರ ಇಲ್ಲಾಂದ್ರೆ ಏನಾದ್ರು ಜಾಬ್ ಮಾಡ್ತಾ ಇದ್ದೀರಾ
ಓದ್ತಿದ್ದೀನಿ ನೀವು.
ನಾನು ಓದ್ತಿದ್ದೀನಿ ಸದ್ಯಕ್ಕೆ.
ಹೌದಾ. ಇನ್ನೊ ಸ್ನ್ಯಕ್ಸ್ ಆಯ್ತು ನಾನು ಇಂಜಿನಿಯರಿಂಗ್ ಮಾಡ್ತಿದ್ದೀನಿ.
ಹ ಹೌದಾ. ಈ ಕಾಲದಲ್ಲಿ ಎಲ್ರೂ ಇಂಜಿನಿಯರಿಂಗೇ ಮಾಡ್ತಿದಿದ್ದಾರೆ ಎಲ್ಲಾರು.
ಹ ಹೌದು ಎಲ್ಲರೂ ಇಂಜಿನಿಯರಿಂಗ್ ಇಂಜಿನಿಯರಿಂಗ್ ಏನ ಇರೋಲ್ಲ ಇಂಜಿನಿಯರಿಂಗ್ ಅಲ್ಲಿ.
ಹೌದು ನಿಜ ಬಿಡಿ ನಾವು ಫಸ್ಟ್ ಕೂಡ. ಪಿುಲ್ ಅಲ್ಲ ಇಂಜನ್ ಬೇಕು ಅನ್ ತೊಗೊಂಡ್ವಿ. ಬಟ್ ಇವಾಗೇನು ಇಂಜಿನ್ ಉಪಯೋಗನೇ ಇಲ್ಲ.
ಹೌದು ನಾವು ಇಂಜಿನಿಯರಿಂಗ್ ಇ. ಇಂಜಿನಿಯಂಗ್ ಅಂತ ನನ್ ಡ್ರೀಮ್ ಅದು ಇಂಜಿನಿಯರಿಂಗ್ ಅಂತ ಬಟ್ ಇಲ್ಲಿಗ್ ಬಂದ್ ಮೇಲೆ ಗೊತ್ತಾಗಿತ್ತು ಈ ಬರಷ್ಟ ಡ್ರೀಮ್. ಹಂತ.
ಹಾ ಮತ್ತೆ ಏನ್ ತಿಂದ್ರಿ ಬೆಳಗ್ಗಿಂದ.
ನಮಗ ಬೆಳಗ್ಗೆ ತಿಂಡಿ ಸಡ್ ದೋಸ ಕೊಟ್ಟ. ್ರು ಮತ್ತೆ ಮಧ್ಯಾಹ್ನ ಇದು ಪಲ ವೆಜ್ ಪಲಾವ್ ಮ. ಮತ್ತೆ ಸ್ವೀಟ್ ಕೊಟ್ಟಿದ್ರು. ಹೌದು ಮಂಗಳವಾರ. ಚ ಮಂಗಗಳೂವರ್ಗ ಸ್ವೀಟ್ ಕೊಡ್ತಾರ ನಮಗ ವರಕ್ ಒಂದ್ಸತ್ತ.
ಓ ಹೌದಾ ಮತ್ತೆ ಏನ್ ಸಮಾಚಾರ.
ಏನಿಲ್ಲ ನೀ ಹಂಗೆ ನಡಕ್ತತಿ ನಾನಿರೋದು ಹಾಸೆಲ್ ನಲ್ಲಿ. ಹಂಗೆ ಗೆಳತಿರು ಜೊತೆ ಅಡ್ಡಾಡ್ಕೊಂತ ಓದ್ಕೊಂತ ಏನಾದ್ೂ ಸುಟ್ಟಿ ಸುಟ್ಟಿದ್ರೆ ಮನಗ್ ಹೋಗೋದು. ಇಲ್ಲ ಅಂದ್ರೆ ಆಚೆ ಅಡ್ಡೋದು ಇದೇ ನಮ್ ಕೆಲಸ ಆಗೈತಿ ಹ.
ಓ್ತದೆ ಯಾವತ್ತುೂ ಇರುತ್ತೆ ಬಿಡಿ. ಓದದೆ ಇವಾಗ ಮಾಡ್ಬೋದು ಎಕ್ಸಾಮ್ ಇದ್ದಾಗ ಹೋದ್ರೆ ಸಾಕು.
ಹ್ಮ್ ಅಷ್ಟೇ ಒನ್ ಡೇ ಬ್ಯಾಟಿಂಗ್ ನಮ್ದು.
ಅಷ್ಟೆ ಒ ನಾವು ಇಲ್ಲ ನಾವು ಹಾಸ್ಲಲ್ಲೇ ಇರೋದು. ಅದಕ್ಕೆ ಸ್ವಲ್ಪ ಅಭ್ಯಾಸ ಇದೆ ನಿಮ್ಗೆ ನಂಗೆ ಸ್ವಲ್ಪ ಮ್ಯಾಚ್ ಆಗುತ್ತೆ. ಹಾ ಮತ್ತೆ ನಿಮ್ಗೆ ನ್ ಅಡಗೆ ಮಾಡಕ್ ಬರುತ್ತ.
ಹಾ ನನ ಅಡಗೆ ಮಾಡಕ್ ಬರ್ತೇತಿ ಕಲ್ತಿದ್ದೆ ಅಂದ್ರೆ್ಮ ಪಿ ಯುಸ ನಲ್ಲಿ. ಇದಾಗ ಅಮ್ಮವ್ರ ಇಲ್ಲ ಅವ್ರರು ಊರಿಗೆಗ್ ಹೋದ್ರು.
ಹಾ ಹಾ ಹಾ ಹ ಹಂಗಾದ ಅಡ್ಗೆ ಎಲ್ಲ ಮಾಡ್ತೀರಾ.
ಹಾ ಅಷ್ಟೇನ್ ಬರಲ್ಲ ಪರ್ಫೆಕ್ಟ್ ಆಗ ಬಟ್ ಮಾಡಕ್ ಬರ್ತೇತಿ ತಿನ್ವಂಗ ಇರ್ತೇತಿ ಅಷ್ಟೇ. ನಾನೇ ರೈಸ್ ಮಾಡ್ತೀನಿ ಮತ್ತೆ ವೆಜ್. ಫ್ರೈಡ್ ರೈಸ್ ಚಿಕನ್ ಫ್ರೈಡ್ ರೈಸ್ ನೂಡಲ್ಸ್ ಮತ್ತೆ. ಗೋಬಿ ಫ್ರೈಡ್ ರೈಸಸ್ ಎಲ್ಲ ಬರ್ತಾವ ಎಗ್ ಫ್ರೈಡ್ ರೈಸ್.
ಹಓ ಸೂಪರ್ ಬಿಡ್ರಿ ನೀವು. ಸಕತ್ ಸತ್ ಕಲ್ತಿದೀರಾ ಹಂಗಾದ್ರೆ ಒಳ್ಳೆ ಟೈಮ್ ಪಾಸ್ ನೀವೇ ಮಾಡ್ಕೊಂಡ್ ತಿನ್ಬೋದಾರ.
ಹೌದು ತರ್ಕಡಿಗಳೆಲ್ಲಾ ಫ್ರಿಜ್ ನಲ್ಲಿ ಇರ್ತಾವ ಮಾಡ್ಕೊಂಡ್ ನಾವೇ ತಿನ್ಬೇಕಾಗುತ್ತೆ. ಆ ಟೈಮ್ ನಲ್ಲಿ ವೆಜಿಟೇಬಲ್ಸ್ ಜಾಸ್ತಿ ಇರ್ತಾವ ಅದಕ್ಕೆ ನಾನ ಫೈೋಸಸ್ ಜಾಸ್ತಿ ಇತ ಅದೊಂದು. ಅದಕ್ಕೆ ಜಾಸ್ತಿ ನಾ ಕಲ್ತಿದ್ದೆ. ಫೈಡರ್ಸ್ ಅಷ್ಟೆ ಇನ್ನು ಚಿಕನ್ ಸಾವ ಮೀನ್ ಸವು ಇಲ್ಲ ಏನ್ ಕಲ್ತಿಲ್ಲ. ಕಲಿಬೇಕಿಲ್ಲ ಹ ನಾನ್ ಪಿಯೂ ನಾನ್ ನೀವು
ನಾನು ತಿನ ನಾನ್ವೆೆಜ್
ಹೌದಾ
ನಾನ್ ವೆಜ್ ಚೆನ್ನಾಗಿ ಅಡ್ಗೆ ಬರಲ್ಲ ನಮ್ಗೆ ಮ್ಯಾಗಿ ಬರುತ್ತ್ ತಂದ್ರೆ ನಾನು ಅಡ್ಗೆ ಮಾಡಲ್ಲ ಸ್ನಾಕ್ಸ್ ಮಾಡ್ತೀನಿ ಜಾಸ್ತಿ. ಪಾವ್ ಭಾಜಿ ಮಾಡ್ತೀನಿ ಪಾನಿಪುರಿ ಮಾಡ್ತೀನಿ ಪಾವ್ಭಾಜಿ ಪಾನಿಪುರಿ ಬೇಲ್ಪುರಿ ಇ ಮ್ಯಾಗಿ ಅಲ್ಲ ಒಂದು ಫೋರ್ ಟೈಪ್ಸ್ ಮಾಡ್ತೀನಿ.
ಹೌದಾ
ಹಂಗೆ ಬೇರೆ ಬೇರೆ ತರ ಮಾ ಕಲ್ತಿದ್ದೀನಿ.
ಹ್ಮ್ ನನಗ್ ಪಾನಿಪುರಿ ಅಂದ್ರೆ ಜಾಸ್ತಿ ಇಷ್ಟ ನೀವ್ ಏಳಿದ್ನಲ್ಲಿ. ಪಾನಿಪುರಿ ತುಂಬಾ ಇಷ್ಟ ಪಟ್ತಿಂತಿನಿ ಬಟ್ ನಾನ್ ಅಷ್ಟೊಂದು ಮಾಡ್ಕೊಂತಿನ್ನಲ್ಲ ಮನೆಯಲ್ಲಿ ಯದಕಂದ್ರೆ ನಾನ ಒಬ್ಬಕ್ಕಿನೇ ಇರೋದು ಮನೆಯಲ್ಲಿ ಸೊ ಯಾವಾಗಾದ್ರೂ ಆಚೆ ಬಂದಿದ್ರ ಮಾ ತ ತಿಂತೀನ್ ಪಾನಿ ಪುರಿ.
ಹೌದ ಒಬ್ಬಳೇ ಇದ್ರೆ ನಾವೇ ಮಾಡ್ಕೊಂಡು ನಾವೇ ತಿನ್ಬೇಕಂದೆ ಒಂಥರ ಬೋರ್ ಆಗ ಹೋಗುತ್ತೆ. ಹ್ಮ್ ಮತ್ತೆ ಏನ್ ಸಮಾಚಾರ. ಹದ ನೀವೆಲ್ಲು ಪ್ರವಾಸಕ್ಕೆ ಹೋಗಿಲ್ವಾ.
ಹಾ ನಾನು ಹೋಗಿದ್ದೆ ನಾನು ನಮ್ ಗೆಳತರ ಜೊತೆ ಹೋಗಿದ್ದೆ ತಿರುಪತಿ ಅರುಣಾಚಲಂ ಪಾಂಡಿಚೇರಿ.
ಹಾ ಹಾ
ಹ್ಮ್ ನೀವ್ ಎಲ್ಗಾದ್ರೂ ಹೋಗಿದ್ರ.
ನಾನು ನಾವು ಹಿಂದೆ ಸ್ವಲ್ಪ ಒಂದ್ ತಿಂಗ್ಳ ಹಿಂದೆ ಹೋಗಿದ್ವಿ. ಹ ಒಂದ್ ತಿಂಗಳ ಹಿಂದೆ ತಿ ತಿರು ತಿಗೆಲ್ಲ ಹೋಗ್ ಬಂದಿದ್ವಿ ಫೆ ಗೆಳತಿಯರ ಜೊತೆ.
ಹೌದಾ
ಹಾ ಚೆನ್ನಾಗಿತ್ತು ಒಂತರಾ ಮತ್ತೆ ಇವಾಗ ಎಕ್ಸಾಮ್ಸ್ ಎಲ್ಲ ಮುಗಿದ್ಮೇಲೆ ಗೋವಾ ಹೋಗೋಣ ಅಂತ
ಹೌದಾ ಮತ್ತೆ ಗೊತ್ತಿದ್ದವರು ಯಾರಾದ್ರೂ ಇದ್ದಾರ ಇಲ್ಲಾಂದ್ರೆ ನೀವ್ ಅಷ್ಟೇ ಹೋಗೋದು.
ಇಲ್ಲಿ ನಮ್ ಜೊತೆ ಒಬ್ಬ ಅಕ್ಕ ಬರ್ತಾರೆ ಅವಾಗ ಎಲ್ಲಾ ಗೊತ್ತ ತು ನೋಡ್ಕೊಂಬಂದೆ ಅವರ ಜಾಗ ಎಲ್ಲ. ಹಾ ಅದಿಕ್ಕೆ ಅವ್ರ ಜೊತೆ ಹೋಗ್ತಿದ್ದೀವಿ.
ಹ್ಮ್ ಹ್ಮ್ ಮತ್ತೆ ಹೆಂಗ ಪೇರೆಂಟ್ಸ್ ಎಲ್ಲ ಪರ್ಮಿಷನ್ ಕೊಟ್ಟಿದ್ರ ಹೋಗ್ರಿ ಅಂತ
ಇಲ್ಲ ಪೇರೆಂಟ್ಸ್ ಪರ್ಮಿಷನ್ ಕೊಟ್ಟಲ್ಲಾ ನಾನ್ ಒಂದ್ಸತಿ ಕೇಳಿದೆೆ ಅಂದ್ರೆ ಕಲ್ ಹಾಕಣ ಅಂತ ಒಂದ ಕಲ್ ಹಾಕಿ ಕಿದ್ದೆ ಅವರು ಇಟ್ಕೊಂಡು ಇಲ್ಲ ನನ್ ಕಳ್ಸಲ್ಲ ಅಂತ ಅನ್ಬಿಟ್ರು ಅದಕ್ಕೆ ಸುಮ್ನೆ ಯಾಕದರ ಬಗ್ಗೆ ಮಾತಾಡೋದಂದ್ಬಿಟ್ಟು ಟಾಪಿಕ್ ಚೇಂಜ್ ಮಾಡಿಟ್ಟಿದ್ದೆ.
ಹೌದು
ಬಟ್ಟ ಇವಾಗ ಹೋಗ ಅಂದ್ರೆ ಏನೋ ಒಂದು ರಿ ರಿಕ್ವೆಸ್ಟ್ ಮಾಡ್ಕೋಬೇಕು ಕಲ್ಸಿ ಕಳ್ಸಿ ಅಂತ ಕೇಳ್ಕೋಬೇಕು ಅವಾಗ ಕಳಸ್ತಾರೆ. ಹಾ ನಿಮ್ಮ ಎಲ್ಲ
ಹ ನಮ್ಮನೆಯಾರ ಕಳಸ್ತಾರ ಅವ್ರಿಗೆ ಹೆ ಹೇಳಿದ್ದೆ ಹೇಳಿದ್ದಾದ್ರೂ ಒಂದೇ ಬಟ್ ಹೂನ್ನ ಹೂ ಅಂತ ತರ ಪ್ರತಿ ಸಾರಿ ನಾನು ಹೋಗ್ತೀನ ಅಂದ್ರೆ ಆ ಹೋಗ್ಬಾ ಹುಷಾರಾಗ್ಬಾ ಅಂತ ಹೇಳ್ತಾರೆ. ಬಟ್ ಏನಾದ್ರು ಮನೇಲಿ ಕೆಲ್ಸ ಇಲ್ಲಾಂದ್ರೆ ಮನೆಯಲ್ಲಿ ಅವ್ರು ಹೋಗ್ಬೇಕಂದ್ರೆ ಕಂಪಲ್ಸರಿಯಾಗಿ ನಾನ್ ಮನೆಲಿ ಇರ್ಬೇಕಾಗುತ್ತೆ ಅಷ್ಟೆ.
ಹಾ ಹೌದ ಹೌದು ಅಂದೆ ಅವ್ರ ಹೋದಾಗ ನೀವಿದ್ರೆ ಮನೇ ಸ್ವಲ್ಪ ಧೈರ್ಯ ಅಂತ.
ಆಗುತ್ತ ಯಾರಾದ್ರು ಬಂದಿದ್ರ ಯಾರಾದ್ರು ಬಂದಿಲ್ಲ ಅಂದ್ರೆ ಮತ್ತೆ ಕಳಸ್ತಾರ ಆಲ್ಮೋಸ್ಟ್ ರಲ್ಲ
ಇ ನಾವು ನಮ್ಮನ್ನ ಇಲ್ಲಿ ಮೊನ್ನೆ ಇದಕ್ಕೆಲ್ಲ ಹೋಗಿದ್ವಿ ಮಹಾರಾಷ್ಟ್ರಾಗೆಲ್ಲ ಹೋಗಿದ್ವಿ. ಅಲ್ಲಿ ಕಲ್ಸಿದ್ರು ಹಾ ಅದು ಕೂಡ ಇವ್ರ್ ಫ್ರೆಂಡ್ ಜೊತೆ ತೆನೆ ಹೋಗಿದ್ವಿ ಚೆನ್ನಾಗಿತ್ತು. ಅವಾಗ ಪೇರೆಂಟ್ಸ್ ಎನ್ ನಂದಿಲ್ಲ ಹೋಗ್ ಬನ್ನಿ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡ್ ಬನ್ನಿ ಅಂದ್ರು.
ಹೌದಾ
ದೂದ್ ಸಾಗರ್ ಗೋವಾ ಹೋಗ್ತಿದೀವಲ್ಲಾ ಸೊ ಅದಕ್ಕೆ ಬೈ ತ್ತರ್ ಇವಾಗ ಇವಾಗ ಬೇಕಾಗಿತ್ತ ಗೋವಾ ಹೋಗೋದು ಅಂತೆಲ್ಲ ಬೈತಾರೆ ಅಂತ ಇನ್ನು ಕೇಳಿಲ್ಲ ಎಕ್ಸಾಮ್ಸ್ ಮುಗಿದ್ಮೇಲೆ ಕೇಳೋಣ ಅಂತ
ನಾನು ಎಕ್ಸಾಮ್ಸ್ ಆದ್ಮೇಲೆ ಮಹಾರಾಷ್ಟ್ರ ಹೋಗ್ಬೇಕು ಅನ್ಕಂತಿದೀವಿ ಅದಕಂದ್ರೆ ಈಗ ಪ್ರೆಸೆಂಟ್ ಇರೋದು ರೈನಿ ಸೀಸನ್ ಅಲ್ಲ ನೀವ್ ಹೇಳ್ತೀರಾ ಬಂತ ಸ್ವಲ್ಪ ನಾವ ಒಂದ್ಸ ಟ್ರೈ ಮಾಡ್ತೀವಿ ಹೋಗಕ್ಕ
ಹಾ ನಾವ ಹೆಂಗ್ ಹೋಗಿದ್ದ ಅಂದ್ರೆ ನಮ ಗೆಳತ್ ಇದು ಒಂದು್ ಮನೆ ಇತ್ತು ಅಂದ್ರೆ ಅವ್ರದ್ದು ಗುಲ್ಬರ್ಗಲ್ಲಿ ಮನೆ ಇತ್ತು ಸೊ ನಮ್ಗೆ ಹತ್ರ ಆಗುತ್ತೆ ಅಲ್ಲಿ ಲ್ಲಿಂದ ಮಹಾರಾಷ್ಟ್ರ ನಾವು ಹೋಗಿದ್ದಿದ್ದು ಒಂದು ಹದ್ಿನೈದು ಜನ ಹೋಗಿದ್ದು ಸೊ ನಾವ ಹೆಂಗ್ ಅನ್ಕೊಂಡಿದ್ವಿ ಹ ದೊಡ್ಡ ಒಟ್ಟ್ಯಾಂಗ್ ನಮ್ದ ಎಲ್ರರು ಒಟ್ಟಿಗೆ ಇತ ಚೆನ್ನಾಗಿ ಇರ್ತಾರೆ
ಹೌದಾ
ಆ ನಾವ್ ಹೆಂಗ್ ಅನ್ಕೊಂಡಿದ್ವಂದೆ ಮನೆಗ್ ಹೋಗಿದ್ವಿ ನಾವ್ ವ್ಯಾನ್ ಮಾತಾಡಿದ್ವಿ ಒಂದು ಹ ವ್ಯಾನ್ ಮಾತಾಡ್ಕೊಂಡು ಅವ್ರಿಗೆ ದ ದಿನಕ್ಕೆ ಅಂತ ಕಾಾಸು ಕೊಡ್ತ ಾ ಇದ್ವಿ ನಾವವು ಎಲ್ಲಾ ಪ್ಲೇಸ್ ಕಕೊಂಡ್ೋದ್ರೆ ಅಷ್ಟ್ ಪ್ಲೇಸ್ಗೆ ಕಾಸ್ ಕೊಡ್ತಾ ಇದ್ವಿ ಅವ್ ನಮ್ಮನ ಪಿಕಪ್ ಅಂಡ್ ಡ್ರಾಪ್ ಮಾಡ್ತಾ ಇದ್ರು
ಹ
ಫಸ್ಟ್ ನಾವು ಅಂಬೋಲಿ ಫಾಲ್ಸ್ ಎಲ್ಲ ಹೋಗಿ ಬಂದ್ವಿ ಮತ್ತೆ ನೆಕ್ಸ್ಟ್ ಮಹಾರಾಷ್ಟ್ರ ಎಲ್ಲ ಹೋಗಿ ಆ ಕಡೆ ಎಲ್ಲ ಫಾಲ್ಸ್ಲ್ ನೋಡ್ ಕೊಂಡು ಅಂದ್ರೆ ಅವ್ರಗೆ ಅಜಯ ಮಾಡಬಿಟ್ಟ ಮತ್ತೆ ಅವ್ರೇ ಕಾಕೊಂಡ್ ಹೋಗಿ ಅವ್ರ ಕಾಕೊಂಡ್ ಬಿಡ್ತಾರೆ ಮನೆಯವ್ರಿಗು
ಮತ್ತೆ ಅಂಬೋಲಿ ಫಾಲ್ಸ್ಗ ನಿಮ್ಗ ಮೇಲಗ್ ಬಿಟ್ಟಿದ್ರ ಒಂದ್ಸಲ್ ಮತ್ತೆ ಬಿಟ್ಟಿಲ್ಲ ಅಂತ ನಾನು ನ್ಯೂಸ್ ನಲ್ಲಿ ಮತ್ತೆಂಚಗ ನೋಡಿದ್ದೆ
ಕೂಡ ಫುಲ್ ಬಿಟ್ಟಿದ್ಲ ಗೇಟ್ ಎಲ್ಲ ಹಾಕ್ಬಿಟ್ಟಿದ್ರು ನಾವು ಹೋಗಿ ಕಾತ್ಕೊಂಡಿದ್ವಿ ಫುಲ್ ಜಾಸ್ತಿ ದಿನ ಕಾತ್ಕೊಂಡಿದ್ವಿ ಬಟ್ ಅವಾಗ ಅವಾಗ ನಮ್ಮ ನಮ್ಮ ಜೊತೆ ಒಬ್ಬ ಅಂಕಾ ಬಂದಿದ್ರು
ಹೌದು
ಆ ಅಂಕಲ್ ಇಟ್ಕೊಂಡು ಅವ್ರು ಇರ್ತಾರಲ್ಲ ಗೇಟ್ ಹತ್ತ ಸೆಕ್ಯೂರಿಟಿ ಅವ್ರತ್ರ ಹೋಗ್ಬಿಟ್ಟು ಸ್ವಲ್ಪ ಬಿಡಿ ಸರ್ ಸ್ವಲ್ಪ ಮಕ್ಕಳು ಜಾಸ್ತಿ ದೂರದಿಂದ ಬಂದಿದ್ದಾರೆ ಅವ್ರು ಯಾವತ್ತು ನೋಡಿಲ್ಲ ಫಸ್ಟ್ ಬಂದಿದಿದ್ದಾರೆ ಅವ್ರಿಗೆ ಮತ್ತೆ ಬರಕ್ ಆಗಲ್ಲ ಎಷ್ಟ್ ದೂರ ಅಂತ ಕೇಳಿದ್ರು ಅಂಕಲ್ ಅದರ್ ಬಿಡಿ ಅಂತ ಅವಾಗ ಗೆಟ್ ಮಾಡಿದ್ರು ಅವಾಗ ಬೇಗ ಬೇಗ ಟಿಕೆಟ್ಸ್ ತಗೊಂಡ್ ಅವಾಗ ಮೇಲೆಕ್ ಹೋದ್ವಿ ನಾವು ಸಕ್ಕತ್ಾಗಿದೆ ಸಕ್ಕತ್ಗಾಗಿದೆ ಸಕ್ಕತ್ಗಿದೆ ಫುಲ್ ಮೇಲೆ ಹ ನಾವು ನನ್ ನಮ್ ಫ್ರೆಂಡ್ ಗ್ಯಾಂಗ್ ಅಲ್ಲಿ ಒಬ್ಳಿದ್ಲು ಅವಳೇ ಮಾಡಿದಳೆ ನಾವವು ಹೇಳ್ತಾ ಇದ್ದೀವಿ ಮೇಲೆ ಹತ್ ಬೇಡ ಮೇಲೆ ಹತ್ ಬೇಡ ಅಂದ್ರೆ ಫುಲ್ ಮೇಲೆ ನಿಂತ್ಕೊಂಡಿದ್ದೀವಿ ಆದ್ರೆ ಸ್ಟ ಇದೆಲ್ಲಿ ಹ ಕೂಡ ಅವಳ ಇಲ್ಲಾನು ಹತ್ತೀನಿ ಕುತ್ಕೊತೀನಿ ಫೋಟ ಚೆನ್ನಾಗಿ ಬರುತ್ತೆ ಅಂತ ಹೇಳೆ ಲು ಅವಳು ಕುತ್ಕೊಂಡು ಮೂರ್ ಸತಿ ಬಿದ್ದಿದ್ದಾಳೆ ನೀರ್ ಮೇಲನೆ ಆ ಮೊದ್ಲ ಇವಾಗ ಇವಾಗ ಆರಾಮ ಳೆ ಅವ್ಳ ಬಿದ್ದಿದ್ಲಲ್ಲಾ ಅದು ನೀರ್ ಬೇರೆ ಪಾಚಿ ಕಟ್ಟು ಫುಲ್ ಇದ ಹೋಗಿತ್ತು ಹಳ್ಳು ಮೂರ್ ಸರ್ತಿ ನಾವ್ ಹೇಳ್ತೇನೆ ನೀವು ಬೇಡ ಬೇಡ ಅಂತ ಹೇಳಿ ಹೇಳ್ತಾ ಇದ್ರು ಕೂಡ ಮೂಸ ಅದ ಕಂಟಿನ್ಯೂಸ್ ಆಗಿ ಎದ್ಲು ಮತ್ತೆ ಬಿದ್ದ ಇ ಎದ್ದು ಬಿದ್ದು ಹಂಗೆ ಮೂರ್ ಸತಿ ಬಿದ್ದಾಳೆ
ಹೌದಾ ಹ್ಮ್ ಈಗ ನೀವೆಲ್ಲರೂ ಹುಷಾರಾಗಿ ಬಂದಿದೀರಲ್ಲ ಮತ್ತೆ ರಿಟರ್ನ್ ಆಗಿ
ಆರಾಮಾಗ ಬಂದ್ವಿ ಚೆನ್ನಾಗಿತ್ತು ಅಂತ ನಮ್ ನಾವ್ ಹದ್ ದಿವಸ ಹೋಗಿದ್ವಿ ಚೆನ್ನ್ ಅನ್ಸ್ತು
ಹೌದಾ
ಮತ್ತೆ ನೀವೆಲ್ ಹೋಗಿ
ನಾವು ಹೇಳಿನಲ್ಲ ನಾನು ತಿರುಪತಿ ಮತ್ತ ಪಂಡೇಶ್ವರ ಅನ್ನ ಚಂದ್ ಬಿಟ್ಟು ಎಲ್ಲಿಗ್ ಹೋಗಿಲ್ಲ ಆ ಒಂದ್ಸರ್ ಗೋಕರ್ಣ ಹೋಗಿದ್ದಿದೆ ಉಡುಪಿ ಸೈಡ್
ಹ್ಮ್
ನಮ್ ಪೇರೆಂಟ್ಸ್ ಜೊತೆ ಹೌದು ಆ ಕಡೆ ಎಲ್ಲಾ ಚೆನ್ನಾಗಿದೆ ಉಡುಪಿ ಅಂದ್ರೆ ಏನೋ ಪೂಜಾ ಮಾಡ್ಸ ಬೇಕಂತ ಗೋಕರ್ಣ ಮತ್ತೆ ಅಲ್ಲಿ ಇನ್ನೊಂದು ಯಾವದೇ ಇದೆ ಶ್ರೀ ಕೃಷ್ಣ ಕುಮಾರ್ ಇದೆ ಯ ಗೊತ್ತಿಲ್ಲ ನನ್ಗೆ ಅಷ್ಟು ಆ ಕಡೆ ಎಲ್ಲ ಅಡ್ಡಾಡ್ ಬಂದಿದ್ವಿ ಕಾರ್ ನಲ್ಲ ಹೋಗಿದ್ವಿ ನಾವು
ಬೆಟರ್ ಬಿಡಿ ಕಾರ್ ಅಲ್ಲದ್ರೆ ನೀವ್ ಎಲ್ ಬೇಕೋ ಅಲ್ಲಿ ನಿಲ್ಸ್ಕೋಬಹುದು ಎಲ್ ಬೇಕು ಮಾತಾಡ್ಬೋದು ಹಂಗ ಚೆನ್ನಾಗ್ ಬಸ್ಸಾರೋ್ರೆ ಅವ್ರ ನಿಲ್ಲಿಸ್ದಾಗಿ ಏನಾವ್ ಇಳಿಬೇಕು ಒಂತರ ಟಾರ್ಚರ್ ತರ ಅನ್ಸುತ್ತೆ
ಆ ಕಡೆ ಎಲ್ಲ ಸುತ್ಕೊಂಡ್ ಬಂದು ಮುರಡೆಶ್ವರ ಟೆಂಪಲ್ ಅಲೋ ನವರ ಫಾರೆಸ್ಟ್ ಎಲ್ಲ ನೋಡ್ಕೊಂತ ಬಂದಿದ್ವಿ ನಾವು ಹ್ಮ್ ನೀವ್ ಹೋಗಿದೀರ ಗೋಕರ್ಣ
ಇಲ್ಲ ಗೋಕರ್ಣ್ನ ನಾವು ಫ್ರೆಂಡ್ಸ್ ಜೊತೆ ಹೋಗ್ಬೇಕಂತ ಫುಲ್ ಜಾಸ್ತಿ ಸಂದ ಪ್ಲಾನ್ ಹಾಕ್ತಿದ್ವಿ ಅದೇನಾಯ್ುೇಡ ಬೇಡ ಅಂದ್ರೆ ನಾ ಪೋಷ ಮಾಡ್ಕೊಂತತ ಬಂದ್ ಇವಾಗ ಹೋಗೋಣ ನೆಕ್ಸ್ ಸಮ್ ಹೋಣ ಆ ಸಮ್ ಹೋಗೋಣ ಅಂತ ಅನ್ಕೊಂಡ್ ಅನ್ಕೊಂಡು ಇವಾಗ ಕೊನೆಗೆ ಗೋವಾ ಹೋಗ್ಬೇಕು ಅಂತ ಫಿಕ್ಸ್ ಆಗಿದೀವಿ
ನೀವ ಒಂದ್ಸತ್ ಹೋಗ್ ಬನ್ನ ಹೇಳ್ರಿ ನಾನು ಒಂದ್ಸತ್ ಟ್ರೈ ಮಾಡ್ತೀನಿ ಹೋಗಕ್ಕ ಸಾಗರ ಮತ್ತು ಗೋವ
ಹೋಗ್ ಬನ್ನಿ ಚನ್ನಾಗಿದ್ ಚೆನ್ನಾಗಿದ್ ನಾವ್ ಹೋಗ್ಬೇಕು ಅನ್ಕೊಂಡೀವಿ ಇಲ್ಲಾಂದ್ರೆ ಇವಾಗ ನಾನ್ ಹೋಗ್ ಬಂದ್ಮೇಲೆ ಇವಾಗತ್ತೆ ಮ ಸಿಕ್ಕಿದ್ರೆ
ಹಾ ಈಗ ನಾನು ಹ್ಮ್ ನಾನ್ ಮತ್ತೆ ಈ ಕಡೆ ಹೋಗ್ತೇನೆ ಬೇರೆ ಕಡೆ ಹೋಗ್ಬೇಕು ವಯಸ್ ಕಡೆ ಹೋಗ್ಬೇಕು ಎಕ್ಸಾಮ್ಸ್ ಆ ಆದ್ಮೇಲೆ ಇಲ್ಲಂದೆ ಮತ್ತೆ ಪಂಡಿಚೆರಿ ಹೋಗ್ತೀನಿ ನೀವ ಹಂಗ ಹೋಗ್ ಬರ್ತೀರ ಅಂತ ಹೇಳಿ ಲ್ಲ ದೂ ಸಾಗರ್ ಗೋವಾ ಒಂದ್ ಸತಿ ನಿಮ್ ಕಾಲ್ಷ್ಟತ ಫ್ರೀ ಇದ್ದಾಗ ಇಲ್ಲಂದ್ರೆನ್ ಬೇಜರ್ ಆಗಾಗ ಕಾಷ್ಟ ಆಮೇಲೆ ನೀವ್ ಹೇಳ್ತೀರಲ್ಲಾ ಹೆಂಗ್ ಹೋಗ್ಬೇಕು ಅಂತ ಆಗ ಹೋಗತಿನಿ
ಹಾ ಸರಿ ಸರ್ ಹಗೆ ಮಾಡಿ ನಾವು ನೆಕ್ಸ್ಟ್ ಮಂತ್ ಎಲ್ಲ ಹೋಗ ವಿ ಅದಕ್ಕೆ
ಹಾ ಹೌದಾ ಹ್ಮ್ ಸರಿ ಪರವಾಗಿಲ್ಲ ಒಂದ್ ಜೊತೆ ಫ್ರೀ ಆಗಿರ್ತ ತಿನನಿ ಇದ್ರೆ ನನ್ ಬೇಜಾರರ ಆದಾಗ ಕಾಲೇಜನಲ್ಲ ಅವಾಗ ಹೇಳಿ ಮತ್ತೆ ಎಲ್ಲಾ ಡೀಟೇಲ್ಸ್ ಆಗಿ ಹೇಳ್ಬೇಕ್ರಿ ನೀವು
ನವ ನೀವು ಹೋಗಕ್
ಹ ಸರಿ ಮತ್ತೆ ನನ್ಗೆ ಯಾವಾಗಾದ್ರೂ ಫ್ರೀ ಇದ್ದಾಗ ಮತ್ತೆ ಕಾಲೇಜ್ ಬಾಯ್ ಬಾಯ್